ಹಲೋ
ಹಲೋ
ಏನ್ ಮಾಡ್ತಿದೀಯಾ.
ಏನಿಲ್ಲಪ್ಪಾ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ.
ಹ್ಮ್ ನಿನ್ನೆ ಕ್ಲಸ್ ಅಲ್ಲಿ ಸೋರಮಂಡಲ್ ಬಗ್ಗೆ ಹೇಳಿದ್ರಲ್ವಾ.
ಹಾ ಹೌದು ಹೇಳಿದ್ರು.
ಹಾ ಅದನ್ನೇ ನಾನು ಓದ್ತಾ ಇದ್ದೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ವಿಷಯ.
ಹೌದು ಅದನ್ ನೋಡ್ತಾ ಇದ್ರೆ. ನಾನು ಇನ್ನೂ ಕೇಳ್ಬೇಕು ಆ ವಿಷಯದ ಬಗ್ಗೆ ಅನ್ಸ್ತಿತ್ತು.
ಹಾ ಅ ಅದು ಸೂರ್ಯನ್ ಸುತ್ತ ಗ್ರಹಣೋ. ತಿರುಗೋ ವ್ಯವಸ್ಥೆಯನ್ನು ಸೌರಮಂಡಲ ಅಂತಾರೆ ಅಲ್ವಾ.
ಹ್ಮ್ ಹೌದು ಆ ಸೌರಮಂಡಲ ಮಧ್ಯದಾಗ. ಮಧ್ಯದಲ್ಲಿ ಏನಿರುತ್ತೆ ಅಲ್ವಾ.
ಅಲ್ಲಿ ಸೂರ್ಯ ಇರುತ್ತೆ ಅದು ದೊಡ್ಡ ನಕ್ಷತ್ರ ಅಂತ ಅಲ್ವಾ ಆ ಸೂರ್ಯನೇ ಮುಖ್ಯ.
ಹ್ಮ್ ಸೌರ್ಯ ಸೌರಮಂಡಲ ಅಂತರ. ಆಹ ಸುತ್ತು ಲರ್ ಇದು ಚಕ್ರ ಆಕಾರದಲ್ಲಿ ಇರುತ್ತಲ್ಲ.
ಹಾ ಚಕ್ರ ಆಕಾರದಲ್ಲಿರುತ್ತೆ. ಅದು ಸೂರ್ಯ ಎಲ್ಲಾ ಗ್ರಹಗಳಿಗೆ ಬೆಳಕು ಮತ್ತ್ ಮತ್ತೆ ಉಷ್ಣತಾ ಬರುತ್ತೆ.
ಹ್ಮ್ ಹೌದು ಆ ಸೂರ್ಯನ್ ಸುತ್ತಾನೂ ಇವು ಗ್ರಹಗಳು ಸುತ್ತುತ್ತಾ ಇರ್ತಾವಲ್ಲ.
ಹಾ ಅಲ್ಲಿ ಎಂಟು ಗ್ರಹಗಳಿರುತ್ತೆ. ಒಂದು ಬುಧ ಶುಕ್ರ ಗುರು ಭೂಮಿ ಮಂಗಳ ಗುರು ಶನಿ ಯುರೇನಸ್ ಅಂತ ಮತ್ತೆ ನೆಪ್ಚೂನ್ ಅಂತ ಎಂಟಿರುತ್ತೆ ಗ್ರಹ.
ಹೌದಾ
ಹಾ ಮೊದ್ಲು ಪ್ಲೂಟೋ ಕೂಡ ಗ್ರಹ ಅಂತ ಹೇಳ್ತಿದ್ರು ಇವಾಗ ಅದನ್ನ್ ಡ್ರಾಫ್ಟ್ ಪ್ಲಾನೆಟ್ ಅಂತ ಕರೀತಾರೆ.
ಹೌದಾ ಆ ಗ್ರಹಗಳಿಂದ ನಮಗೆ ಏನು ಉಪಯೋಗ.
ಅದ್ರಿಂದ ನಮ್ಗೂ ಉಪಯೋಗ ಇರುತ್ತೆ ಇದು ಭೂಮಿ ಸಮೇತ ಒಂದು ಗ್ರಹನೇ ಅಲ್ವಾ.
ಹಾ ಹೌದು
ಹ ಸೂರ್ಯನಿಗೆ ಹತ್ರವಾದ ಗ್ರಹ ಬಂದು ಬುಧ ಆಗುತ್ತೆ.
ಹ್ಮ್
ಅದು ತುಂಬಾ ಬಿಸಿ ಇರುತ್ತೆ ಯಾಕಂದ್ರೆ ಸೂರ್ಯಗೆ ಹತ್ರ ಇದೆ ಅಲ್ವಾ. ಅದಕ್ಕೆ ಆಶ್ಚರ್ಯ ಅಂದ್ರೆ ಶುಕ್ರಗ್ರಹ ಬುದುಕ್ಕಿಂತ ಹೆಚ್ಚು ಬಿಸಿ ಇರುತ್ತೆ.
ಹೌದಾ ಅದು ಏಕೆ
ಯಾಕೆ ಅಂದ್ರೆ ಅದು ವಾತಾವರಣದಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ಹೆಚ್ಚು. ಅದಕ್ಕೆ ಉಷ್ಣ ಹೊರಗೆ ಹೋಗೋದೆ ಇಲ್ಲ.
ಹೌದು ಅದು ನಮ್ಮ ಶಿಕ್ಷಕರು ಹೇಳಿದ್ರಲ್ಲ.
ಹಾ
ಹ್ಮ್
ಭೂಮಿ ಮಾತ್ರ ಜೀವ ಇರೋ ಹಾ ಭೂಮಿ ಮಾತ್ರ ಜೀವ ಇರೋ ಗ್ರಹ ಅಂತ ಹೇಳ್ತಾರೆ ಅಲ್ವಾ ಎಲ್ಲಾ.
ಹ್ಮ್ ಹೌದು ಅಲ್ಲ ಉಷ್ಣ ಹೆಚ್ಚಾಗೋದ್ರಿಂದ ನಮ್ಗೆ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ.
ಹಾ ಅದು ಆಗುತ್ತೆ ಹೌದು.
ಸೌರ ಮಂಡಲ ಒಂತರ. ಹ್ಮ್ ಸೌರಮಂಡಲದಲ್ಲಿ ಒಟ್ಟು ಗ್ರಹಗಳು ಇರ್ತವೆ. ಗ್ರಹದಲ್ಲಿ ಒಬ್ಬೊ ಒಂದೊಂದು ಗ್ರಹದ ಒಬ್ಬೊಬ್ರು ಮನುಷ್ಯರು ಇರ್ತಾರಾ. ಅಂದ್ರೆ ಒಂದೊಂದ್ ತರ ಮನುಷ್ಯರು ಇರ್ತಾರೆ.
ಗಳಲ್ಲಿ ಇರಲ್ಲ ಭೂಮಿ ಅನ್ನೋ ಗ್ರಹದಲ್ಲಿ ಮಾತ್ರ ಇರುತ್ತಾರೆ.
ಹ್ಮ್
ಆ ಮಂಗಳ ಗ್ರಹ ಬಗ್ಗೆ ಎಲ್ರೂ ಜಾಸ್ತಿ ಮಾತಾಡ್ತಾರೆ. ಯಾಕಂದ್ರೆ ಅಲ್ಲಿ ಜೀವದ ಸಾಧ್ಯತೆ ಇರ್ಬೋದು. ಅಂತ ವಿಜ್ಞಾನಿಗಳು ಹುಡುಕ್ತಾನೆ ಇದ್ದಾರೆ.
ಅಲ್ಲಿ ಮನುಷ್ಯರು ಜೀವನ ಮಾಡ್ಬೋದು ಅಂತ ಹೇಳ್ತಿದ್ರು ಹೌದು.
ಹಾ ಅಲ್ಲಿ ಮಂಗಳವನ್ನು ಮಂಗಳ ಗ್ರಹನ ಕೆಂಪು ಗ್ರಹ ಅಂತ ಕೂಡ ಕರೀತಾರೆ.
ಹ್ಮ್ ಹೌದು ಆ ಹೌದಲ್ಲ ಹೇಳಿದ್ರು ಕೆಂಪಾಗಿರುತ್ತಾ ಅದು ಅಂತೇಳಿ
ಹ ಆದ್ರ ಮೈಯಲ್ಲಿ ಮೈ ಮೇಲೆ ಇರೋ ಕಬ್ಬಿನ ಧೂಳಿನಿಂದ ಕೆಂಪಾಗ್ ಕಾಣುತ್ತೆ ಅದು
ಕಬ್ಬಿಣದ ಧೂಳದನಿಂದನ
ಹ ಅದಕ್ಕೆ ಅದು ಕೆಂಪಾಗಿ ಕಾಣಸುತ್ತೆ ಅದ್ರು ಗ್ರಹದ್ ಮೇಲೆ
ಹ್ಮ್ ಹೌದು
ಎಲ್ಲ ಗ್ರಹಗಿಂತ ಗುರು ಗ್ರಹ ತುಂಬಾ ದೊಡ್ಡು ಅಂತ ಕೇಳಿದ್ದೀನಿ
ಹ್ಮ್
ಹ ಅದು ಸೌರಮಂಡಲದೇ ಅತಿ ಈ ದೊಡ್ಡ ಗ್ರಹ ಅಂತೆ
ಹ್ಮ್ ಹೌದು
ಹಾ
ಅಲ್ಲಿ ಗಾಳಿ ಮಳೆ ನೀರು ಉಷ್ಣತೆ ಅದೆಲ್ಲ ನಮಗೆ ಭೂಮಿ ಭೂಮಿಗೃಹದಲ್ಲಿ ಸಿಗುತ್ತೆ ಅಲ್ವಾ ಅಲ್ಲಿ ಜನರು ಕೂಡ ವಾಸ ಮಾಡ್ತಾರಲ್ಲಾ
ವಾಸ ಮಾಡ್ತಾರೆ
ಹ್ಮ್
ಶನಿಗ್ರಹ ಅ ಅಂದರೆ ಅದು ತುಂಬ ಇಷ್ಟ ನನಗೆ ಯಾಕಂದ್ರೆ ಅದಕ್ಕೆ ಸುತ್ತಲೂ ಉಂಗುರ ಇರುತ್ತೆ ಉಂಗುರ ಇರುತ್ತೆ ಅಲ್ವಾ ಅದಕ್ಕೆ ಸುತ್ತಾಲಿನ ಹಾ ಅವು ಹಿಮ ಮತ್ತು ಕಳ್ಳುಗಳಿಂದ ನಿರ್ಮಾಣ ಆಗಿರುತ್ತೆ
ಹ್ಮ್ ಹೌದು
ಹಾ ಯೂರನಸ್ ಯುರೇನಸ್ ಮತ್ತ್ ಮತ್ತೆ ನೆಪ್ಚೂನು ತುಂಬಾ ದೂರ ಇದೆ ಸೂರ್ಯಗೆ ಅದು
ಹಾ ಅ ಆ ಗ್ರಹಗಳಲ್ಲಿ ಮನುಷ್ಯ ಜೀವ
ಹಾ ಅಲ್ಲಿ ತುಂಬಾ ಚಳಿ ಇರುತ್ತೆ
ಹ್ಮ್ ಹೌದು
ಹಾ ಗ್ರಹಗಳು ಹೇಗ್ ತಿರ್ತಾವಂದ್ರೆ ಅವು ಸೂರ್ಯನ ಗುರುತ್ವ ಆಕರ್ಷಣೆಯಿಂದ ತನ್ನ ಕಕ್ಷೆಯಲ್ಲಿ ತಿರುಗುತ್ತಂತೆ
ಹೌದಾ ಗುರುತ್ವಾಕ್ಷರಣೆ ಗುರುತ್ವಾಕರ್ಷಣೆಯಿಂದ ತನ್ನ ಕಕ್ಷೆಯತ್ತ ಸುತ್ತರುತ್ತಾ
ಹ ಸೂರ್ಯನ ಸುತ್ತಲೂ ಸು ತಿರುಗುತ್ತಂತೆ
ಅದ್ರಿಂದಲ್ಲ ನಮ್ಗೆ ಅದು ಇದು ಹಗಲು ರಾತ್ರಿ ಅಂತ ಗೊತ್ತಾಗದು.
ಹೌದು. ಅದ್ರಿಂದಾನೇ ನಮ್ಗೆ ಹೋಗಲು ರಾತ್ರಿ ಅಂತ ಗೊತ್ತಾಗ್ತಾ ಇರುತ್ತೆ. ಸೂರ್ಯನಿಗೆ ಒಂದು ಸುತ್ತ. ಹೋತ್ತು ತಿರುಗೋಕೆ ಮೂವತ್ ಮುನ್ನೂರ ಅರವತ್ತೈದ್ ದಿನ ಬೇಕು.
ಹ್ಮ್ ಹೌದು.
ಹಾ ಅದನ್ನೇ ನಾವು ಒಂದ ವರ್ಷ ಅಂತ ಕರಿತೀವಿ.
ಹ್ಮ್ ಹ್ಮ್ ಮುನ್ನೂರ ಅರವತ್ತು ದಿನ ಅಂತ ಕರಿತೀವಿ ಹ್ಮ್.
ಹ್ಮ್ ಚಂದ್ರ ಸಮೇತ ಭೂಮಿ ಸುತ್ತನೆ ತಿರುಗ್ತಾನೆ.
ಹ್ಮ್ ಹೌದು.
ಹ್ಮ್. ಗ್ರಹದ ಸುತ್ತ ತಿರುಗುವ ವಸ್ತುವನ್ನು ಏನಂತಾರ ಅಂದ್ರೆ ಉಪಗ್ರಹ ಅಂತಾರೆ.
ಉಪಗ್ರಹಗಳು ಇದ್ದಾವ ಗ್ರಹದ ಜೊತೆ.
ಹಾ ಉಪಗ್ರಹಗಳು ಸಮೇತ ಇದ್ದಾವೆ.
ಒ ಹೌದಾ.
ಕೃತಕ ಉಪಗ್ರಹಗಳನ್ನು ಮಾನವರು ಸಮೇತ ಕಳಿಸ್ತಾರೆ.
ಹೌದಾ ಮಾನವರು ಕಳಸ್ತಾರಾ.
ಹ ಆ ಟಿ ವಿ ಮೊಬೈಲು ಇಂಟರ್ನೆಟ್ಟು ಹವಾಮಾನ ಮಾಹಿತಿ ಎಲ್ಲದ ಉಪಯೋಗ ಆಗುತ್ತೆ.
ಹೌದಾ ಅದೆಲ್ಲ ಕೆಲ್ಸ. ಕಳ್ಸೋದಕ್ಕೆ ಜಾಗ ಅಂಬದ್ ಎಲ್ಲಿ ಇರುತ್ತೆ?
ಜಾಗನ್ನೋ ಏನ್ ಇರಲ್ಲ. ಮೊನ್ನೆ ರೀಸೆಂಟ್ ಆಗಿ ಚಂದ್ರಯಾನ ಟ್ರೀ ಅನ್ನೋದು ದೊಡ್ಡ ಯಶಸ್ಸ ಆಯ್ತಲ್ಲ.
ಹೌದಾ ನನ್ಗ ಅದ್ ಗೊತ್ತೇ ಇರ್ಲಿಲ್ಲ ನೋಡು.
ಹ ಇದೇ ಭಾರತ ಚಂದ್ರನ ದಕ್ಷಿಣ ಧ್ರವದಲ್ಲಿ ಇಳಿದ ಮೊದಲ ದೇಶ ಚಂದ್ರಯಾನ ತ್ರೀ.
ಹೌದಾ.
ಹಾ ಹೌದು ಕಲ್ಪನಾ ಚಾವಲ ಬಗ್ಗೆ ಕೇಳಿದ್ಯಾ?
ಹಾ ಕೇಳಿದೀನಿ ಕೇಳಿದೀನಿ ಅವರು ಆ ಇದಕ್ಕೋಗಿದರಂತೆ ಬಾಹ್ಯಾಕಾಶದಲ್ಲಿ
ಹಾ ಅವರು ಅನೇಕ ಅನೇಕರಿಗೆ ಪ್ರೇರಣೆ ಆಗಿದ್ದಾರೆ ಅವರು ಸೋರಮಂಡಲದಲ್ಲಿ ಧೂಮುಕೇತು ಸಇರುತ್ತೆ ಅಲ್ವಾ
ಹ್ಮ.
ಹ್ಮ. ಅವು ಹಿಮ ಮತ್ತೆ ಧೂಳಿನಿಂದ ಮಾಡಲ್ಪಡ್ತವೆ ಅದು ಧೂಮಕೇತು ಅನ್ನೋದು.
ಹ್ಮ.
ಹುಲ್ಕೆ ಅಂತ ಕೇಳಿದ್ದೆ ನೀನು?
ಆ
ಹುಲ್ಕೆ ಹುಲ್ಕೆ ಅಂತಾರ ಅಲ್ವಾ
ಗೊತ್ತಿಲ್ಲ ಹಾಗಂದ್ರೆ ನಂಗೆ
ಅದು ಭೂಮಿಯ ವಾತಾವರಣಕ್ಕೆ ಅದು ಬರುವುದು ಕಲ್ಲು ತುಂಡು.
ಹೌದು ನಾನು ಹೀಗೆ ಕುತ್ಕೊಂಡು ನೋಡ್ತಿದ್ರೆ ಆಕಾಶನ ರಾತ್ರಿ ಹೊತ್
ಏನೋ ಒಂಥರ ಒಳಿಯುತ್ತಿರುತ್ತೆ.
ಹಾ ಆಕೊದ್ ನೈಟ್ ಆದ್ರೆ ರಾತ್ರಿ ಆದ್ರೆ ರಾತ್ರಿ ಆದ್ರೆ ಆ ಆಕಾಶದಲ್ಲಿ ಚಂದ್ರ ಮತ್ತೆ ನಕ್ಷತ್ರ ಇರುತ್ತೆ ಅಲ್ವಾ. ನಕ್ಷತ್ರ ಆದ್ರೆ ಮಿನುಗ್ತಾ ಇರತ್ತೆ.
ಹ್ಮ್ ಬೆಳಿಗ್ಗೆ ಹೊತ್ತು ಸೂರ್ಯ ರಾತ್ರಿ ಹೊತ್ತು ಚಂದ್ರ ಅಂದ್ರೆ ಸುತ್ತುತ್ತ ಸೌರ ಮಂಡಲದಾಗ ಸುತ್ತುತ್ತ ಇರ್ಬೇಕಾದ್ರೆ ಈ ತರ ಚೇಂಜ್ ಆಗ್ ಇರ್ತಾವ ಅನ್ಸುತ್ತೆ.
ಹಾ ಅದು ಚೇಂಜ್ ಆಗ್ತಾ ಇರುತ್ತೆ ವಿಜ್ಞಾನಿಗಳು ಇನ್ನು ಕಂಡು ಹಿಡ ತಾನೇ ಇದ್ದಾರೆ ಎಲ್ಲದ್ರ ಬಗ್ಗೆನು
ಹ್ಮ್ ಹೌದು
ಇನ್ನೇನಪ್ಪಾ ಸಮಾಚಾರ
ಏನಲ್ಲ ಈ ಗ್ರಹಗಳು ಸೌರ ಮಂಡಲದ ಬಗ್ಗೆ ನಿನ್ನೆ ಶಿಕ್ಷಕರು ಹೇಳಿದ್ದು ಚೆನ್ನಾಗ್ ಅನಿಸಿದ್ದು
ಹಾ ಹೌದು ಸರಿ ನಾನು ಮತ್ತೆ ಮಾಡ್ತೀನಿ
ಹ್ಮ್ ಸರಿ